ಅ ಹಲೋ
ಹಲೋ
ಹಾ ಹೇಳು ಕೇಳ್ಸತಿಲ್ವಾ?
ಹಾ ಕೆಳ್ಸ್ತೈತೆ ಕೆಳ್ಸೈುತೆ ಹೇಳು
ಎಲ್ಲಿಗ್ ಒಯ್ತಿದ್ದಿ? ಇಲ್ಲೆ ಮನೆ ಹತ್ರ ಇದಿನಿ
ನಾನ್ ಇಲ್ಲೆ ದೇವಸ್ಥಾಂತ ಇದ್ನಿ
ಹ್ಮ ನೋಡ್ದೇ ನೆನ್ನ ಮ್ಯಾಚ?
ಮ್ಯಾಚ್ ನೆನ್ನೆ ನೋಡಕ್ ಆಗ್ಲಿಲ್ಲ ಕಣ ಓ ಹಾ
ನೆನ್ನೆ
ಮ್ಯಾಚು ಗೊತ್ತಾಯ್ತು
ಹ್ಮ ನೆನ್ನೆ ಓಡ್ದಿರೋ ಏಟ್ಗೆ ಸೂರ್ಯವಂಶಿ ಓರ್ದೆಲ್ಲ ತೊಂಬತ್ತೋಳೆ ನೇ ಹೊಡೆದ
ಓಹೋ ಹೋ ಹೋ ತೊಂಬತ್ತೇಳುಕ್ ಔಟ?
ತೊಂಬ್ಬತ್ ಏಳುಕ್ ಔಟ್, ಒಂದ್ ಫೋರ್ ಓಡಿಯಾಕ್ ಬಂದ ಲಾಸ್ಟಲ್ಲಿ ಔಟ್ ಆಗ್ಬುಟ್ಟಾ
ಹಾ
ಹ್ಮ್ ಹ್ಮ ಹಾ ಕ್ಯಾಚು ಇನ್ನೊಂದ ದಿನ ಹೊಡ್ದ್ಬುಟ್ಟುದ್ರಮ್ಮ ಫೋರಾ ರೆಕಾರ್ಡ್ ಮೇಲೆ ರೆಕಾರ್ಡ್ ಆಗ್ಬುಡೋದು
ಹ್ಮ್
ಹ್ಮ್
ಬಪ್ಪ ನೋಡಮ್ ಪಕ್ಕಾ ಫೈ ಪಕ್ಕ ಆರ್ ಸಿ ಬಿ, ಆರ್ ಸಿ ಬಿ, ಆರ್ ಆರಾರೆ ಹ್ಮ್
ಜೀಟಿ ನು ಆರಾಯ್ ಜೀ ಟಿ ಇವತ್ ಇವತ್ತಲ್ಲ ನಾಳೆ ಮ್ಯಾಚ್ ನಿನ್ನೆ ಯಾರೋ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ಹಂಗ್ ರಿಪೀಟ್ ಆಯ್ತಾ ಸನ್ ರೈಸರ್ಸು ಮತ್ತೆ ಆರ್ ಸಿ ಬಿ ಅಂತಿದ, ಸನ್ ರೈಸರ್ಸನ ಹೊಡ್ದ
ಹ್ಮ್ ಆ ಸನ್ ರೈಸಸ್ ಎಲ್ಲಿ ಮನೆಗ್ ಹೋಗ್ಬಿಟ್ರಲ್ಲ
ಹ್ಮ್
ಹಿಂದಿಯಲ್ಲಿ ಸನ್ ರೈಸರ್ಸ್ ಮುಗೀತದ್ರ ಕತೆೆ ಕ್ಲೋಸ್ ಮಾಡಾಕದ್ರು..
ಇನ್ನೇನ್ ಅವ್ರ ಬರ್ಲಾ ಜಿಟಿ ಅವರ ಅಲ್ಲ ಇನ್ನು. ಇನ್ನು ಆರ್ ಆರನವರು ಸರಿಯಾಗಿಲ್ಲ ಬ್ಯಾಟ್ಸ್ಮನ್ ಗಳು ಸ್ವಲ್ಪ.
ಆ ಈಗ ಟಫ್ ಆಗದ ಯಾವಾಗಪ್ಪ ಅಂತಂದ್ರೆ ಈಗ
ಹ್ಮ.
ಜಿಟಿ ಆರ್ಸಿಬಿ ಬಿದ್ರೆ ಆರ್ ಸಿ ಬಿದೆ.
ಹ್ಮ್ ಯರಾರು ಆರ್ ಸಿ ಬಿ ಗೆದ್ದರೆ ಅಂತನ ನೀನು?
ಕಷ್ಟ ಸ್ವಲ್ಪ.
ಇಬ್ಬರು ಮೂರು ಜನ ಬ್ಯಾಟ್ಸ್ಮನ್ಗಳೂ ಅವರ ಫಸ್ಟ್ ಫಸ್ಟ್. ಜೈಸ್ವಲು. ಹ್ಮ ಜುರಾಲೋ, ವೈಭವ್. ಅವ್ರ ಮೂರ್ ಜನ ಕಿತ್ಕಂದ್ರ. ಅಟ ನಮ್ದೇ.
ನೋಡ್ಬೇಕು, ಅವತ್ತು ಟಾಸ್ ಆಗಿ ಯಾವ್ದ ದು ಏನ್ ತಗತ್ತಾರೆ ಅನ್ನೋದರ ಮೇಲೆ ಡಿಪೆಂಡ್.
ಹ್ಮ್.
ಆರರೇನಾದ್ರೂ ಗೆದ್ದು ಚೇಸಿಂಗ್ ತಗೋತೀವಿ ಅಂದ್ರೆ ಕಷ್ಟ.
ಹ್ಮ್.
ಆರ್ ಸಿ ಬಿ ಗೆದ್ದು, ಚೇಜಿಂಗ್ ತಗೋತೀನಿ ಅಂದ್ರೆ ಹೆಂಗೋ ಮಾಡ್ಬೋದು.
ಹಾ.
ಕಂಟ್ರೋಲ್ ತಗೊಂಡು ಏನಾನ ಮಾಡ್ಕೊಂಡು ಬೌಲಿಂಗ್ ಅಲ್ ಕಟ್ಟ ಹಾಕ ಬಿಟ್ರ ಆಟ ಕಪ್ಪು ಈ ಸತಿ ನಮ್ದೇ. ಇಲ್ಲಾಂದ್ರೆ ಕಷ್ಟ.
ಹ್ಮ ಹಾ. ಇವಾಗ ನೋಡಬೇಕು ಇವಾಗ ಏನ್ ಮಾಡ್ತಾರೆ ಅಂತ.
ಆರ್‌ಸಿಬಿ ಮೇಲೆ ಹೆಂಗ್ ಆಡುದ್ರು.
ಅದಕ್ಕೆ ಹೇಳದ್ದು ಫಸ್ಟು ಫಸ್ಟ್ ಬ್ಯಾಟಿಂಗ್ ಆಡಿದ್ರೇನೇ ಸರಿಯಾಗೋದು, ಸೆಕೆಂಡ್ ಬ್ಯಾಟಿಂಗ್ ಏನಾಯ್ತು ಒಂದೊಂದ್ ಸರಿ. ಒಂದ್ ಸ್ವಲ್ಪ ಪ್ರೆಷರ್ ಬಿದ್ಬಿಡ್ತಾವ. ಇನ್ನು ಅಷ್ಟು ರನ್ ಅದಲ್ಲ.
ಸೆಕೆಂಡ್, ಫಸ್ಟ್ ಬ್ಯಾಟಿಂಗ್, ಫಸ್ಟ್ ಬ್ಯಾಟಿಂಗ್ ಆದ್ರೆನ್ ಗೊತ್ತಾ, ರನ್ ರೇಟ್ ಇರ್ಬೇಕು ಜಾಸ್ತಿ.
ಹ ರನ್ ರೇಟ್, ರನ್ ರೇಟ್ ಅದ್ಕ ಅದ್ಕ ಸಂಬಂಧ ಇಲ್ಲ ರನ್ ರೇಟ್.
ರನ್ ರೇಟ್ ಅಂದ್ರೆ ರನ್ ಜಾಸ್ತಿ ಇರ್ಬೇಕು ಅಂತ. ಹ್ಮ, ಇನ್ನೂರ ಮೇಲೆ, ಇನ್ನೂರ್ ಇಪ್ಪತ್ ಮೇಲೆ ಹೊಡೆದ್ರೆ ಗ್ಯಾರಂಟಿ. ಹೆಂಗ್ ಬೇಕಾದ್ರು ಡಿಫೆಂಡ್
ಹ್ಮ್ ಈಗ ನೆನ್ನೆ ನಮ್ ಜೊತೆಲ್ ಆಡಿದ್ರಲ್ಲ ನಮ್ ಜೊತೆಲ್ ಆಡಿದ್ರಲ್ಲ, ಅವರು ನೂರ ಅರವತ್ತು ಚಿಲ್ರೆ.
ಹ್ಮ್
ಹನ್ನೆರಡರಲ್ಲಿ ಅವರು ನೂರ ತೊಂಬತ್ತೊಂಬತ್ತು ಇನ್ನೂರು ಗಂಟ ಇನ್ನೇನು
ಅವರು, ಅಲ್ಲ ಎಸ್ಆರ್ಎಚ್ ನಮ್ಮ ಮೇಲೆ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಅವರು ಎಷ್ಟೋ ಇನ್ನೂರ ಇನ್ನೂರು ಚಿಲ್ರೆ, ಇನ್ನೂರು, ಇನ್ನೂರ ಅರ್ವತ್ತ, ಇನ್ನೂರ ಐವತ್ತ?
್ ಇನ್ನೂರು ಚಿಲ್ಲರೆ ಹೊಡೆದಿದ್ದು ಅದೇ ಕರೆಕ್ಟ ನೀ ಹೇಳ್ದಂಗ, ಅವತ್ತು ಫೈನಲ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಅವರೇ ಆಡಿದ್ದು. ಇಲ್ಲ ಅಂತಂದ್ರ ಅಲ್ಲ ಹೊಡಿಬೇಕಲ್ಲ, ಹೊಡಿಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ವಾಗ ನರ್ವಸ್ ಆಗ್ ಬಿಡ್ತಾರೆ ಸೆಕೆಂಡ್ ಬ್ಯಾಟಿಂಗ್ ಬ್ಯಾಟಿಂಗ್ ಆಡಲೇ ಬಾರದು ಯಾವಾಗ್ಲೂ ಫಸ್ಟ್ ಬ್ಯಾಟಿಂಗ್ ಆಡಿ ಹೊಡೆದು ಬಿಡಬೇಕು.
ಹ್ಮ್
ಆದ್ರೆ ಸರಿ ಇಲ್ಲ. ಒಂದ್ಸತಿ ಹೆಂಗೆ ಲಕ್ ಹೇಳಕ್ಕಾಗಲ್ಲ ಇವ್ರು ವಿಕೆಟ್ ಬಿಟ್ರೆ ಸೆಕೆಂಡ್ ನೆ ಬ್ಯಾಟಿಂಗ್ ಸರಿ ಫಸ್ಟ್ ಬಟ್ಟಿ ಬ್ಯಾಟಿಂಗಲ್ಲಿ, ವಿಕೆಟ್ಗಳು ಸೆಕೆಂಡ್ ನೆ ಬ್ಯಾಟಿಂಗ್ ಅಲ್ಲಿ ಆಡ್ಬೋದು. ಹ್ಮ್ ಎಲ್ಲ ಫಸ್ಟ್ ಆಡ್ತಾರಾ ಅವ್ರೇ ಗೆಲ್ತಾರ ಯಾಕಂತಂದ್ರ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಜಾಸ್ತಿ ತಲೆ ಕೆಡಿಸಿಕೊಳ್ಳಲ ಅವರು. ನಾರ್ಮಲ್ ಆಗಿ ಆಡ್ತಾ ಇರ್ತಾರ, ಆಮೇಲೆ ಆಮೇಲೆ ಆಮೇಲೆ ಹೊಡಿಯಾಕ್ ನೆನ್ನ ಇವರು ರನ್ ರೈಟ್ ಬಂದಿರೋದ ನೋಡಿ ಆ ಹದ್ಮೂರ್, ಹದ್ಮೂರವರೆಗೆ ನೂರ ಎಂಬತ್ತಿತ್ತು
ಓಹೋ ಹೋ
ಹದ್ಮೂರು ಓವರ್ ಗೆ ಇವರು ನನ್ ಪ್ರಕಾರ ಹ ಇನ್ನೂರು ನೂರ ಅರವತ್ತು ಚಿಲ್ರೆದೇನೋ ಹೈಯೆಸ್ಟ್ ಇತ್ತು.
ಇನ್ನೂರು ಅರವತ್ತು ಚಿಲ್ಲರ ಹ್ಮ್
ಅಯಷ್ಟು ಅದನ್ನು ನಾನು ಮಾಡ್ತಾರ ಅನ್ಕಬಡಿದ
ಹ್ಮ್
ಆದ್ರೆ ಇವರು ಆಗ್ಲೇ ಇ
ಮೊನ್ನೆನು ಹಂಗೆ ಆಯ್ತಲ್ಲ ಆರ್ ಸಿ ಬಿ ಮತ್ತೆ ಜಿಟಿ ಮೇಲೆ ಜಿ ಟಿ ಫಸ್ಟ್ ಬ್ಯಾಟಿಂಗ್ ಆಡ್ತು ಎಷ್ಟ ಇನ್ನೂರೈವತ್ತತ್ತುದು ಹೊಡದರು
ಹಾ
ಒಡೆಯಕ್ ಆಗ್ಲಿಲ್ಲ
ಜಿ ಹದ್ನೇ ಹೇಳೋದು ಹ ಅಂತಂದ್ರೆ ಎರನೇ ಸತಿ ಇದ
ಪ್ರೆಸರ್ ಅಷ್ಟೇ ಇರ್ತದೆ ಈಗ ಇನ್ನೂರ ಐವತ್ತೈದ ಒ ನಡಿಬೇಕು ಅಂತಂದ್ರೆ ಸಿಕ್ಸ್ ಫೋರ್ ಗಳು ಬೇಕೇ ಬೇಕು ಒಂದ ಓವರ್ಗೆ ಹ ಎರಡರಿಂದ ಮೂರ್ ಫೋರ್ ಅಂತ ಬೇಕೇ ಬೇಕು ಇನ್ನೂರ ಐವತ್ತೈದು ಟಾರ್ಗೆಟ್ ಮಾಡ್ತೀನಿ ಅಂತಂದ್ರೆ ಅದ್ರಲ್ಲಿ ಒಂದೊಂದ ಬಾಲ್ ಎರಡ್ ಎರಡು ಬಾಲು ವೇಸ್ಟ್ ಮಾಡ್ಕಾತೀನಿ ಅಂದ್ರೆ ಎಷ್ಟ್ ಕಷ್ಟ ಆಯ್ತದೆ ಗೊತ್ತ ಮುಂದೆ ಲಾಸ್ಟ್ ಲಾಸ್ಟ್ ಅಲ್ಲಿ ಅದೇ ಪ್ರೆಸರ್ ಆಗಿದ್ದು ಅವ್ರೇನ್ ಮಾಡಿದ್ರು ಬೀಸಾಡಕ್ ಬಂದ್ರು ಆಗ್ಲಿಲ್ಲ ವಿಕೆಟ್ ಕೊಟ್ಬಿಟ್ಟು ಹೋದ್ರು
ಅದ್ಕೆ‌ ಹೇಳೊದು ಒಂದ್ಸ ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಒಂದ್ಸರಿ ಪ್ರಜಾರ್ ಇರ್ತದಲ್ಲಾ ಹೊಡೇಬೇಕು ಅಂತ ಹೋದಾಗ ಮಿಸ್ ಆಗಿ ವಿಕೆಟ್ಗಳುಾಯ್ತವ ಇಲ್ಲ ಕ್ಯಾಚ್ಗಳುಗಳಾಯ್ತಾವ ಆತರ ಆಯ್ತು ನೆನ್ನ ನೆನ್ನ ಆಮೇಲೆ ಸುರೇಶ್ ಕಡಿತ್ತುು ಅವ್‌ನ್ದು ಮುರ್ದ್ಬ ಬಿಟ್ರ ಇಪ್ಪತ್ತೈದು ಬಾಲ್ಗೆನೊ ಎಂಬತ್ತು ಹೊಡದಿದ್ದ
ಹ್ಮ್
ಅದು ರೆಕಾರ್ಡ್ ಆಗಿತ್ತು ಅದ್ ಯಾರು ಒಡಿಯಲ್ಲ ಯಾರು ಒಡೆಯಲ್ಲ ಅಂತ
ಹ್ಮ್ ಈಗ ಅದು ಒಂಟ ಯ್ತಾ ಅದ್ನು ಮೂರ್ದ ಹಾಕಿದ್ರು ಅನ್ನು
ಅದ್ನು ಮುರ್ದ್ ಹಾಕದ್ರು
ಹ್ಮ್
ಇನ್ನು ಹ
ಹಾ ಅದಕ್ಕಿಂತ
ಈಗಿನೆಷ್ಟ್ ನೆನ್ ಇಪ್ಪತೈದ್ ಬಾಲ್ಗೆ ತೊಂಬತ್ತ ಯೋಳು ತೊಂಬತ್ತೊಂದೋ ತೊಂಬತ್ತೆರಡು ಹೊಡ್ದಿದ್ದು ಅವ್ನು ಅಲ್ಲಾ ಇಪ್ಪತ್ತೈದ್ ಬಾಲ್ಗ ಇಪ್ಪತ್ತುಕ್ ಹ್ಮ ಇಪ್ಪತ್ತೈದು ಬಾಲ್ಗ ಅಮ್ಮ ತೊಂಬತ್ತೊಂದು ಹೊಡ್ದಿಲ್ಲಾ ಟಾರು ಬಾಲು ಹೊಡ್ದೆ ಕೋಚ್ ಯೋಳ್ ಬಾಲ್ಗೆನೋ ಇದಾಗ್ ಬಿಟ್ಟ ಓ ಒಂದ್ ಹೌದ್ ಹೊಡೆದಿದ್ರೆ ಮಾತ್ರ ಏನ ಇನ್ನೊಂದು ಒನ್ ಸಿಕ್ಸ್ ಒಂದ್ ಫೋರ್ ಹೊಡ್ದ್ ಬಿಟ್ಟಿದ್ರೆ ಆಮೇಲ್ ಸರಿ ಹೋಗ್ಬಿಟ್ಟಿದ್
ಹ್ಮ್
ಕಂಟಿನ್ಯೂಸ್ ಆಗ್ ಒಂದ್ ಸಿಕ್ಸ್ ಒಂದ್ ಫೋರ್ ಹೊಡ್ದ್ ಬಿಟ್ಟಿದ್ರ ದಾಖಲೆ ಹೊಡಿ ಯಾರೊ ಒಬ್ಬ ಮೂವತ್ ನೋಡ್ರಿ ಇಪ್ಪತ್ಯೋಳು ಇಪ್ಪತೆಂಟ್ ಬಾಲಲ್ ಹೊಡ್ದವನು ಅವ್ನು ಅಲ್ ಯಾರೋ ಮೂಡ ಮಸ್ ಈ ಬೇರೆ ಅಂತ ಯಾವೂದೋ ಒಂದು ಬೇರೆ ದೇವಸ್ಥಾನ
ಹ್ಮ್
ಅಬ್ಬಬಬ
ಇನ್ ಕ್ರಿಸ್ ಗೇಲು ಐ ಪಿ ಎಲ್ ಅಲ್ಲಿ ಮೂವತ್ತು ಬಾಲ್ಗ ಹೊಡದವನನ್
ಹ್ಮ್ ಹ್ಮ್
ಸದ್ಯಕ್ ಈಗ ಅವಂದೇ ಇರೋದು ರೆಕಾರ್ಡ್
ಹೌದು ಹ್ಮ್
ಈ ಒಂದೇನು ಒಂಡೇದಲ್ ಮಾತ್ರ ಇವನ್ದ್ ರಿಯಾ ಕಡೆರೋದು ಫಾಸ್ಟ ಎಷ್ಟ್ ಆಗಿರೋದು ಎಬಿಡಿದು
ಏನೋ ಐಬಿಡಿದು ಹ್ಮ್
ಅದು ಬಿಟ್ರ ನೆಕ್ಸ್ಟು ಇವಂದದ ಯಾರ್ದ ಕೊರಿಯಾಂಡರ್ಸನ್ ದದ
ನೆನ್ನೆ ಮಾತ್ರ ಒಳ್ಳೆ ಓನ್ ಟ್ನಲ್ಲಿ ಆ ಆಸ್ ಸನ್ ರೈಸರ್ಸ್ ಅವರ್ ಇಲ್ಲಿ ಒಳ್ಳೆ ಬಾ ಬ್ಯಾಟಿಂಗ್ ಇತ್ತು
ಹ್ಮ್
ಎಲ್ಲ
ಹ್ಮ್ ನ ಮಂದ್ ಮೊನ್ನ ನಮ್ಮೆಲೆ ಆಯ್ತು ಗೊತ್ತು ಲಾಸ್ಟ್ ಎಲ್ಲ ಒಂದ್ ಮ್ಯಾಚ್ ಆಯ್ತು ನೋಡು ಪ್ಲೇ ಆಫ್ ಗಿಂತ ಮುಚೆಯತಲ್ಲ ಆ ಟೈಮ ಅಲ್ಲಿ ಇವ ಏನ್ ಅಂದಬಿಟ್ಟಿದ ಅಂದ್ರ ಪ್ರೆಜರ್ ಇತ್ತಲ್ಲ ಬ್ಯಾಟಿಂಗ್ ಪ್ರೆಜರ್ ಇತ್ತಲ್ಲ ಅವಾಗ ಏನೋ ಇಮ್ಮ ನೀನೇ ಬೌಲಿಂಗ್ ಮಾಡುವಂತನ್ನಗರಿಗೆ ಬಿುಟ್ಟಿದ್ದ ಕೊಹ್ಲಿ ಅವ್ನ ಹೆಡ್ನ್ ಆಮೇಲ್ಲ್ ಬೋಲಿಂಗ್ ಮಾಡಿ
ಅಂಬ ಗೊತ್ತ ಚರ
ಅಲ್ಲ ಅಲ್ಲ ಕೊಹ್ಲಿನೇ ಕೊಹ್ಲಿ ಎ ಇನ್ನೇ ಬೌಲಿಂಗ್ ಮಾಡುವ ನಾನೇ ಮಾಡ ಅದ ಐತಿ ಇಲ್ಲಾ ಅಂತ ಏನ ಅಂದಾ
ಹ್ಮ್
ಅದಕಮ್ಮ ಹಂಗಂತ ಏನು ಕಾಲ್ ಮಾಡ್ಯಕಂದ ಲಾಸ್ಟ್ ಶೇಕ್ಹಂಡ್ ಕೊಡ್ಬೇಕಲ್ಲ ಅವಾಗ ಕೊಡ್ನಿಲ್ಲ ಆ ಅವ್ನ ಎಲ್ಲಾರೂ ಕೊಟ್ಕಬಂದ ಅವ್ನಿ ಪೂರ್ಣಿಲಾ ಮೊಖೊಡ್ಡಂಗೆ ಆಗೋಯ್ತು ಅವ್ನಗ ಇವಳ ಬೇಜಾರು ಮಾಡ ಔಟ್ ಆಡ್ಮೇಲೆ ಎರಡ್ ಎಂತಿ ಇನ್ನೇಏನ್ ಮಾಡ್ದ ಇವಲ್ಲ
ಏ ಏನ್ ಮಾಡ್ದೇವ ನೋಡೋಣ ಬಾ ಏನಯ್ತದೆ ಅಂತ ಯಾವತ್ತ ಮ್ಯಾಚ ನ ನೆಕ್ಸ್ಟ್
ನಾಳೆ ಅದ ಇವತ್ತಿಲ್ಲ ನಾಳೆ ಪುನಃ ಹ ಜಿಟಿ ಮತ್ತೆ ಆರ್ ಆರ್ ಪುನಃ ನಾಳೆಜಿ ಭಾನುವಾರ ಇರ್ಬೇಕು ಪುನಃ ನಾಳ ಶುಕ್ರವಾರ ಅಲ್ವಾ ನಾ ರ ಸನವಾರಲ್ಲ ಬಾನುವಾರ ಪೈನಲ್
ಹ್ಮ್ ನನ್ಗ ಯಾಕು ಜೀ ಆರಾರ್ ಆರ ಆರಾರ್ ಬಂದ್ರೆ ಸ್ವಲ್ಪ ಪ್ಪ ಕಷ್ಟ ಇರ್ತದೆ
ಜಿ ಟಿ ಅವರ್ ಬಂದ್ಬಿಟ್ರಿ ಇನ್ನುಷ್ಟ ಹೇಳಕ್ ಆಗಲ್ಲ ಜಿ ಟಿ ಅವರ್ ಬಂದ್ರು ಅವ್ರ ಬ್ಯಾಟ್ಸ್ಮ್ಯಾನ್ ಗಳ ಅವ್ರ ಯಾವ ರೀತಿ ಅಂದ್ರ ಅವ್ರ ಅ ಅ ಪಿಚ್ಚಮ್ಮ ಎಲ್ಲ ಬಂದ್ಬಿಟ್ರ ಜಿಟಿ ಅವ್ರದಿಗೆ ಗುಜರಾತ್ ಅಲ್ವಾ ಹ ಆಮಾದಬಾದ ಗುಜರಾತ್ ಆಯತ ಅಲ್ಲಿ ಅವ್ರ್ದೇ ಅಲ್ಲಿ ಏನ್ ಮಾಡ್ತಾರ ಏನ್ ಗೊತ್ತಿಲ್ಲ
ನೋಡೋಣ ಏನ್ ಮಾಡ್ತಾರೆ ಅಂದ್ರ ಈಗ ಆಲ್ರೆಡಿ ಆರ್ ಸಿ ಬಿ ಮೇಲ್ ಸೋತಿರೋದ್ರಿಂದ ಹೆಂಗಿದ್ರು ಫೈನಲ್ ಹೋಗ್ಲೇಬೇಕು ಅಂತ ಅವ್ರು ಟಾರ್ಗೆಟ್ ಮಾಡಿಕೊಂಡಿರ್ತಾರೆ ಒಂದು ಮ್ಯಾಚ ಅಲ್ಲಿ ಯಾರು ಬಿಟ್ಟ ಕೊಟ್ಬಿಟ್ಟದ ಅಷ್ಟು ಕಷ್ಟ ಇಷ್ಟಪಟ್ಟು ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಈ ವರ್ಷ ಪಂಜಾಬ ಮತ್ತೆ ಆರ್ ಸಿಬಿನೇ ಬರ್ತಿತ್ತು ಅಂತಿದ್ರು
ಹಾ ಹ ಅಲ್ಲ ಅವರು ಏನೋ ಒಂದು ಕಾಂಟವರ್ಸಿ ಅಮೇಜ್ ಆಗೋಯ್ತು ಅಲ್ಲಿ ಕಾಂಟವರ್ಸಿ ಆದ ಆದ್ಮೇಲೆ ಅವ್ರ ಬರ್ಲಿ ಇಲ್ಲ ಇದು ಯಾವ್ದೋ ಒಂದ್ ಯಾವ್ದೊ ಒಂದು ಇದಾದ್ಮೇಲೆ ನಮ್ಮೇಲೆ ನಲ್ವತ್ತೊಂಬತ್ತೊಂದ್ ಅಂದ್ಬಿಟ್ಟು ಯಾವ್ದೊಂದು ಆಲ್ ಔಟ್ ಆಗಿತ್ ಹಾಕಿದ್ರು ಆ ಒಂದ್ ಕಾಂಟ ವರ್ಸೆ ಆದ್ಮೇಲೆ ಬರ್ಲೆ ಇಲ್ಲ ಅವರು